ಕೆಳಸತ್ತಿ ದಿಯಾ ಹಲೋ ಹಾ ಸರಿ ಬ್ರೋ ಏನ್ ಮಾಡ್ತ
ಹಾ ಹ್ಮ್ ಏನಿಲ್ಲ ಸುಮ್ಮನೆ ಕೂತಿದ್ದೆ ನೀವು
ನಾನ್ ಸುಮ್ನೆ ಓಡಾಡ್ತಿದ್ದ ಅದೇ ನಮ್ಮ ರೂಮ ಅಕ್ಕ ಅವರು ಹೊರ ಇದ್ದಕ್ ಹೋಗ್ತಾರಲ್ಲ ಅವ್ರ ಫ್ರೆಂಡನ್ನ ಕರ್ಕೊಂಡ್ ಬಂದ ಇದಾರೆ ಒಳಗಡೆ ಇದ್ರೆ ಕೆೇಳಸಲ್ಲ ಅಂತ ಅದಕ್ಕೆ ಹೊರಗಡೆ ಓಡಾಡ್ತಾ ಇದ್ದೀನಿ
ನಡಿಯುತ್ತಾ ನಮ್ ಫ್ರೆಂಡ್ಸ ಒಂದಿನ ಎರಡ ಇದ್ರ ನಡಿಯುತ್ತಾ ಹಂಗೆ ನಿಮ್ ಫ್ರೆಂಡ್ ಸುಮ್ನೆ ಬಂದಿರ್ತ ತರಲ್ಲಾವ ಹಾಗೆ
ಅಂದ್ರಿಲ್ಲಿ ಗೊತ್ತಾಗಲ್ಲಲ್ಲ ಇಲ್ಲಿಗಿ ಯಾರ ಇದು ಮುಖ್ಯ ಆ ಅಣ್ಣ ನೋಡದೇ ಇಲ್ಲ
ಅಲ್ ನೋಡಿದ್ರೆ ಅವರು ಬಯಲ್ವಾ ಏನೋ ರಿಕ್ವೆಸ್ಟ್ ಮಾಡಿ ಅದು ಮಾಡಿ
ನೋಡಿದ್ರ ಬೈತಾರ
ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಣ್ಣ ನಾಳೆ ಹೋಗ್ತಾರೆ ಅವ್ರು ಎಕ್ಸಾಮ್ ಇದೆ ಏನಾದ್ರು ಒಂದು ಸು ಸುಳ್ಳ ಹೆಳಿ ಹಾಗೆ ಮೇಂಟೈನ್ ಮಾಡಕ ಬರಲ್ವ ಅಲ್ಲೇ
ದಿನದ್ದು ಪೇಮೆಂಟ್ ಮಾಡಬೇಕು.
ಒಂದ್ ದಿನದ ಪೇಮೆಂಟ್ ಎಷ್ಟಿದೆ.
ಒಂದ್ ತ್ರೀಹಂಡ್ರೆಡ್ ಅಂಡ್ ಫೋರ್ ಹಂಡ್ರೆಡು.
ಓ ಹೌದು
ಹ್ಮ್ಮ್.
ಅದು ಕದ್ದು ಮುಚ್ಚಿಲೆ ಇಟ್ಕೋಬೇಕಂದಂಗ ಆಯ್ತು.
ಹಾ ಹ್ಮ ನಾವ ಲಾಸ್ಟ್ ಸಂಡೆ ನಮ್ಮ ಫ್ರೆಂಡ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ತೈಜಶ್ರೀ ಅಂತ ಅವಳ್ನು ಜಾಬ್ ಆಯ್ತು ನಲ್ಲ ಮೊನ್ನೆ ರೀಸೆಂಟ್ ಐ ಪಿ ಎನ್ ಜಾಬ್ ಆಯ್ತು ಆಕಿ ಸ್ ಲೈಕ್ ಲಗೇಜೆಲ್ಲ ಆಲ್ಮೋಸ್ಟಾಲ್ ಊರಿಗೆ ಸಾಗಿಸ್ಬಿಟ್ಟಿದ್ಲು. ಊರಿಗೆ ತಗೊಂಡ್ ಹೋಗ್ಬಿಟ್ಟಿದ್ಲು ಇವಾಗ್ ಜಾಬ್ ಆಯ್ತ ತಲ್ಲ ಮತ್ತೆ ಹಾಕೊಂಡು ಹೋಗಕ್ ಬೆಕಲ್ಲ ಬಟ್
ಹಾ ಹೌದು.
ಅಂತಾನೇ ಅವರಪ್ಪ ಹಾ.
ಮತ್ತ
ಏ ನೋಡಿಲ್ಲೊ ಅವರು.
ಆಮೇಲೆ ಬೆಳಗ್ಗೆ ಅಕಿ ಎಂಟವರೆಗೆ ಹಂಗ ಬಂದ್ಬಿಟ್ಟಿದ್ದಲ್ಲ ಅಕಿ ಮತ್ ನಾನು ಇವಾಗ ಬಿಟ್ಟೋಗ್ಬಿಡ್ತೀನಲ್ಲ ಪಿ ಜಿ ಮತ್ತೇ ಬಂದ್ ನೋಡಕ್ ಆಗಲ್ಲ. ಅದಕ್ಕೋಸ್ಕರ ಹಂಗೆ ಬಾ ತೇಜು ಅಂತ ಕರೆದಿದ್ದೆ ಮತ್ತೆ ಬಂದಿದ್ಲು.
ನೋಡಿಲ್ವಾ ಅವರು ಅಂಕಲೂ ವಾಡನಲ್ಲಿ ವಾಡನ್ನು
ಇಲ್ಲ ಬ್ರೋ ನಮ್ಮ ರೂಮ್ನಾಗ ಇರ್ತ ಅಣ್ಣ ಅವ್ರು ಬಂದೇನ್ ರೂಮ್ನ್ಯಾಗ ನೋಡ್ತಾರ.
ರೋಮನ್
ಯಾಚ್ಚೋಲಿ ಬಾಯ್ಸ್ಕಿನ ಲೇಡಿಸ್ ಸ್ಟ್ರಿಕ್ ಇರೊದು ಬ್ರೊ.
ಹ್ಮಾ ಇಲ್ಲ ಲೇಡೀಸ್ ಸ್ಟಾರ್ಟ ಹಾಸ್ಟೆಲ್ ಅಲ್ಲಿ ಲೇಡೀಸೇ ಇರ್ಬೇಕು ಕರೆ ಅಂದ್ರೆ
ಅಲ್ಲ ಇಲ್ಲಿ ಲೇಡೀಸು ಇದ್ದಾರೇ ಬಟ್ ಜಾಸ್ತಿ ಇನ್ಚಾರಸಗದ ಅ್ಣ
ಹಾ.
ಇನ್ಚಾರ್ಜ ಅವರು ಅವ್ರ ವೈಫ್ ಇಬ್ರು ಮೈ ಇಲ್ಲೇ ಮಾಡೋದು. ಅವಣ್ಣ ಇನ್ಚಾರ್ಜ್ ಎಲ್ಲ ನೋಡ್ಕೊಂತಾರೆ ಪಿಚಿದು. ಆವಕ್ಕ ಇಲ್ಲಿ ಕಸಗುಡಾಸದು ಮಾವ ಬಂಡೆ ವಸ್ಟ ತೊಳಿಯೋದು ಮತ್ತೆ ಬಾತ್ರೂಮ್ ಕ್ಲೀನ್ ಮಾಡದು ಅಕ್ಕಂದು
ಹಾ.
ಮತ್ತಲ್ಲಿ ಹತ್ತಿಗುಪ್ಪೆಯಲ್ಲಿ ಇನ್ನೊಂದು ಇದಿ ಅದೆ ಹತ್ತಿಗುಪ್ಪಿ ಹತ್ರ ಇನ್ನೊವಂದ ಇದೆ.
ಹಾ.
ಪಿ ಜಿ ಅಲ್ಲ ಅಡುಗೆ ಮಾಡ್ಕೊಂಡು ಇಲ್ಲಿಗ್ ತಗೊಂಡ್ ಬರ್ತಾರೆ
ಹೌದಾ ಅವು ಅವರು ಯ ಪಿ ಜಿ
ಅಂದ್ರೆ ಓನರ್
ಹ ಹ ಕೆಲ್ಸ ಇತ್ತು ಚಲೋ ಇದಾರಲ್ವಾ ಕೆಲ್ಸ ಮಾಡೋರಾದ್ರು ಕೆ ಕೆಸ ಮಾಡೋರು ಚಲೋ ಇದಾರಲ್ವಾ ಹೇಳಿದ್ ಕೇಳ್ತಾರಲ್ವಾ
ಹರೇ ಚೆನ್ನಾಗಿದ್ದಾರೆ
ಹ್ಮ್
ಚೆನ್ನಾಗಿದ್ದಾರೆ
ಚೆನ್ನಾಗೀದ್ರೆ ಆಯ್ತು ಏನಾರರು ಎಲ್ಪ ಅದು ಮಾಡ್ತಾರ ನಮ ನಮ್ಮ್ ಆಸ್ಟಲ್ಲ್ಲಿ ಹ ಮಾಡ್ತಾರೆ ವಾರ್ ಒಂದ ಒಂದ್ ದಿನ ಮಾಡ್ತ ಅರೆ ಒಂದು ವಾರದಲ್ಲಿ
ಹ
ಓ ನಮ್ದಪ್ಪ ಈಗ ಹಾಸ್ಟೆಲ್ಲ್ಲಿ ಅಲ್ಲಿ ಹಂಗ ಇದ್ದಿಲ್ಲ ದನ್ನ ವಾಶ್ ಮಾಡೋರು ಚಲ ಇದಿದನಲ್ವಾ ಡಿಗಿರಿ
ಹ್ಮ್ ಇ ನಮ್ ಕಡೆ ಮಾಡಲ್ ಇಲ್ಲಿ ಒಂದು ವಾರಕ್ಕೆ ಒಂದು ಇವಾಗ ಮತ್ತೆ ವಾಡನ್ ಬೇರೆ ಆಗ ಅಂದರೆ ಇಲ್ಲೇ ನಿನ್ನೆ ನಿನ್ನೆ ಅವರು ಬೇರೆ ಆದ್ರು ಮತ್ತೊಬ್ರು
ಹ ಹೌದಾ ಹ್ಮ್
ಹಾ ಮನ್ನೆ ನಾವು ಊರಲ್ಲಿ ಇದ್ದಾಗ ಚೇಂಜ್ ಆಗಿದಿದ್ದಾರೆ ನಾವವು ಬಂದ್ ದಿವ್ಸ ನಾವು ಹೌದು ಆ ಬುಧವಾರ ದಿವ್ಸ ಬಂದಿದೀವಲ್ಲ ಬುಧವಾರ ಇನ್ನೊಬ್ಬರದು ಅಸೈನ್ ಮಾಡಿದಿದ್ದಾರೆ ಹೋಗಿ ಇನ್ನು ಚಾರ್ಜ್ ಇನ್ನೊಬ್ರು ಆಗಿದ್ದಾರೆ ಅವ್ರ್ದು ಮುಗೀತು ಆ ವಾರ್ಡನ್ ಆಗಿ ಅವ್ರದದುು ನಾಕಕ್ ವರ್ಷ ಆಯ್ತ ಅಲ್ವ ವಾರ್ಡನ್ ನಾಕಕ್ ವರ್ಷ ಮುಗೀತ ಅವ್ರದುು ಹ
ಹ್ಮ್
ಹ ಇವಾಗ ಬೇರೆ ಆ ಮತ್ತೆ ನಾಲ್ಕು ವರ್ಷ ಹಾ ನಾಕ್ ನಾಕ ವರ್ಷ ನಮ್ಗೆ ಪೋರ್ಸ್ ತಗೋರ ಹಾ ಸಬ್ಜೆಕ್ಟ್ ಹೇಳವ್ರೆ ತಗೋತಾರೆ ಹಾಸ್ಟೆಲ್ ಆಡಲ್ ಹಾಕ್ತಾರೆ
ನಮಗೂ ಅಷ್ಟು ನೋಡಿ ಅವಾಗ
ಹ್ಮ್
ಹ
ಹೇಗಿದೆ ಮತ್ತೆ ವಾತಾವರಣ ಮಳೆಗೆ ಗಿಳೆ ಬರ್ತಿದೆ ಏನು ಏನಿಲ್ಲ ಸುಮ್ಮ್ನೆ ಕೂತ್ಕೊಂಡಿದ್ದೆ ಹ ನಕ್ಷತ್ರ ಏನಾದ್ರು ಬಿದ್ದಿದ್ದಾವ ನಿಮ್ ಕಡೆ
ಇಲ್ಲ ಫುಲ್ಲು ಮೋಡ ಕಾಣತಿದೆ ಹಾ
ನಿ ಕಡೆ ಜಾಸ್ತಿ ಲೈಟ್ ಟ್ಟಾದದು ಹೋಗಲ್ವಾ ಅನ್ಸುತ್ತೆ ಇಲ್ಲ ನಮ್ ಕಡೆನುೂ ಇಲ್ಲಮೋಡ ಆಗಿದೆ
ಏನ್ ಲೈಟ್ ಹೋಗನ ಲೈಟ್ ಏನು ಹೋಗಲ್ಲ ಕರೆಂಟಾ ಇಲ್ಲ ಇಲ್ಲ ಎಲ್ಲ ಹೋಗ
ಹ ನಮ್ ಕಡೆ ಹೋಗುತ್ತೆ ಜಾಸ್ತಿ ಹೋಗುತ್ತೆ ನಮ್ ಕಡೆ
ಹೌದ ಹ್ಮ
ಹ್ಮ್
ಅಂಗೇ ಬಿಡಿ
ಹ್ಮ್ ನಾಷ್ಟ ಏನ್ ಮಾಡಿದ್ರಿ ಇವತ್ತು ಮಾರ್ನಿಂಗು ಏನ್ ಸ್ಪೆಷಲ್ ಇತ್ತು ಮನೇಲಿ
ಮನಲ್ಲಿ ದೋಸಾ
ಎಲ್ಲಿ ಹೋಗಿದ್ರಂತ ದೋಸೆ ಮಾಡಿದಿದ್ದಾರೆ ಎನ್ ಮನೇಲಿ
ಹಂಗೇನೆ ಎಲ್ಲಾದ್ರು ನಾರ್ಮಳಗಿ ಎಲ್ಲಾರ ಇರ್ತೀವಲ್ಲ ಅದಕ್ಕೆ
ಮಧ್ಯಾಹ್ನ ಏನ್ ಮಾಡಿದ್ರಿ
ನಿಮದುು
ನಮ್ದು ಇವತ್ತು ಹ್ಮ ನಮ್ದ ಉಪ್ಪಿಟ್ಟಿಪ್ಪ ಮಾರ್ನಿಂಗ್ ಮಾರ್ನಿಂಗ್ ಹ ಮಾರ್ನಿಂಗು ಮಂಡ್ಯ ಸುಸ್ಲಯ್ತು ನಮ್ ಕಡೆ
ಹೌದಾ ನಾವು ಸು ನಾವು ಒಗ್ಗರಣೆ ಒಗ್ಗರಣೆ ಅಂತೀವಿ ಒಗ್ಗರಣ
ಹ್ಮ ನಾವವು ಎಲ್ಲ ಎರಡು ಅಂತೀವಿ ಒಗ್ಗರಣೆನು ಅಂತೀವಿ ಈ ಕಡೆ ಮಂಡಳ ಸುಸ್ಲನು ಅಂತವಿ
ಹ ಅದೇ ಸ್ವಲ್ಪ ಅದು ನಮ್ಗೆ ಸೂಸ್ಲ ಅಂದರೆ ಆ್ಯಕ್ಚುಲಿ ಗೊತ್ತಿದ್ದಿಲ್ಲ ಆಮೇಲೆ ಇವಾಗ ಎಲ್ಲರೂ ಒಂದೊಂದು ಕಡೆ ಒಂದೊಂದ್ ಭಾಷೆಲ್ಲಾ ಎಲ್ಲಾರೂ ಒಂದಲ್ಲಿ ಸೇರಿದಾಗ ಎಲ್ಲಾ ಭಾಷೆ ಗೊತ್ತಾಗುತ್ತೆ
ಹಾ ಹೌದುದು
ಹ್ಮ್
ಇವಾಗ ಇನ್ನೊಬ್ರ ಕಡೆ ಏನಂದ್ರೆ ಮಂಡಕ್ಕಿ ಚುರ್ಮು ಚುರ್ಮು
ಏ ಚುರುಮುರಿ ಅಂದ್ರೆ ಅದು ಬೇರೆ ಆಗುತ್ತೆ
ಇಲ್ಲ ಒಬ್ರೊಬ್ರು ಚುರಮುರ್ ಸುಸ್ಲಾತಾರೆ
ಹ್ಮ್ ಹ್ಮ
ಅಲೋ ಹ ಹಲೋ
ಹಾ ಬ್ರೋ ಹೇಳಿ ನಾವು ಚುರ್ಮುರಿ ಅಂದ್ರೆ ಬೇರೆದ ಕನ್ನೋದು
ಮಗ
ಅದು ವೈಫೈ ಬರ್ತಿಲ್ಲ ಅಲ್ವಾ ಅದಕ್ಕೆ ಅವ್ರು ಕೇಳಿದ್ರು ನಂಗೆ ಅದಿಕ್ಕೆ ಅವರ್ನೋನು ಅಂತ ಅಂದೆ
ಹೌದು
ಹಾ
ಕಾಲ್ ಮಾಡಿದ್ರಾ
ಹ ಇಲ್ಲ ಬ್ರೋ ಮಾಡಿಲ್ಲ ನೆನ್ನೆ ಮಾಡಿದ್ದೆ ಮಾಡಿದ್ದ ಮೊನ್ನೆ ಮಾಡಿದ್ರು ನಮ್ಮ ಮ ಮ್ಮಿನೇ ಹಾಕಿ ಎರಡು ದಿನ ಆಯ್ತು ಕಾಲ ಮಾಡಿಲ್ಲ
ಹ್ಮ್ ಹೌದು ನಿಮ್ ಬ್ರದರ್ಸ್ ಪೋನ್ ಹಸ್ತಾರ ಇನ್ನೊಬ್ರು-
ಮನ್ನೆ ಹಚ್ಚಿದ್ರೂ ದೊಡ್ಡಣ್ಣ.
ಹ್
ಷ್ಟನ್ನ ಅದು ನನಗೆ ಸ್ವಲ್ಪ ಹೊ ಮತ್ತೆ ಈ ಕಡೆ ಸೈಡ ಅಲ್ಲಿ ಚುಚ್ಚುದಂಗೆ ಆಗ್ತಾ ಇತ್ತು ಅದು ನಂಗೆ ಒಂದು ಮಂತ್ ತಿಂದ ಆಗ್ತಿದೆ ಆ ತರ ಬಿಟ್ಟು ಬಿಟ್ಟು ಬಿಟ್ಟು ನನಗೆ ಆಕ್ಚುಲಿ ನಾನ್ ಗೆ ಬಿ ಎಸ್ ಸಿ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇದ್ದಾಗ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು.
ಹ
ಇವಾಗೂ ಮತ್ತೆ ಅದೇ ತರ ಫೀಲ್ ಆಗ್ತಿದೆ. ಹೊಟ್ಟೆ ಚುಚ್ಚು ಚುಚ್ಚಿ ಚುಚ್ಚುತ್ತೆ ಹಾ ನಮ್ ಅದೇ ಇವಾಗ ಊರಿಗ್ ಹೋ ತಿನಲ್ಲ ಪುಲ್ ಎಲ್ಲಾ ಬಾಡಿ ಚೆಕಪ್ ಮಾಡಿಸ್ತೀನಿ ಬಾಡಿ ಚೆಕಪ್ ಮಾಡಿಸಿ ಬ್ಲಾಡ್ ಟೆಸ್ಟ್ ಮಾಡಿಸ್ತೀನಿ.
ಸ್ಟೋನ್ ಆಗಿರ್ಬೇಕು ಇಲ್ಲಾಂದ್ರೆ ಅದು ಹಾಗೆ ಆಗುತ್ತೆ ನೋವ್ ಆಗು
ಹೌ- ಅದೇ ಅದೇ ಫಸ್ಟ್ ಟೈಮಾ ಇವಾಗ್ ನಮ್ ಅತ್ತಿಗೆಗೂನು
ಅವರಿಗೂ ನಮ್ ಅಕ್ಕವ್ರಗೂ ಎರಡು ವರ್ಷದ ಹಿಂದೆ ಆಗಿತ್ತು. ಎಸ್ ಸ್ಟೋನ್ ಆಗಿತ್ತು ಬಟ್ ತುಂಬಾ ನೋವು ಆಗ್ತಿತ್ತು ಮನೇಲ್ಲಿ
ಹ್ಮ
ಅವರು ಮತ್ತೆ ಕಮ್ಮ್ ಆಯ್ತು ಅವಾಗೆ
ಅದೇನಾ ನಮ್ಮ ತಮ್ಮ ಏನು ಹೋಗೋಣ ಅಂತಾನೆ ನಾನೇ ಪೇರೆಂಟ್ಸ್ ಇದ್ರನೆ ಬೇರೆಲ್ಲಾ ಅಂತ ನಾನಷ್ಟೇ
ಮತ್ ಅಣ್ಣ ಇದಾರಲ್ವಾ ಅಣ್ಣ ಕರ್ಕೊಂಡ್ ಹೋಗಿ ಬೆಂಗಳೂರ್
ಇಲ್ಲ ಅಪ್ಪ ನಮ್ಮಪ್ಪ ನಮ್ಮಮ್ಮಿ ಬರ್ತೀನಿ ಅಂತೇಳಿದರಲ್ವಾ ಅದಿಕ್ಕೆ
ಹ್ಮ್ ಅಣ್ಣ ಅವರದೂ ಡ್ಯೂಟಿ ಇರುತ್ತೆ.
ಅಲ್ಲ ಬ್ರೊ ದೇವಿ ಬರಲ್ಲ ನೋಡಿ ನೆನ್ನೆನೂ ನೆನ್ನೆ ಅನಿಸ್ತಾ ಇತ್ ತ್ತ್ ಮಧ್ಯಾಹ್ನ ಬಟ್ ಇವತ್ತಿಲ್ಲ. ಒಂದೊಂದ್ ಟೈಮ್ ಬಂದ್ ಬಂದು ಹೋಗುತ್ತೊ ಯಾವಾಗ ಬರತ್ತೋ ಯಾವಾಗ ಹೋಗುತ್ತೂ ಗೊತ್ತಿಲ್ಲ.
ಅದೇ ನೀವು ಬಂದಾಗೆ ಹೋಗ್ಬೇಕು ಅದು ಬಂದಾಗೆ ಹೋಗ್ಬೇಕು ಅವ್ರು ಅಣ್ಣಾರ್ ಇರ್ತಾರಲ್ಲಾ ಅಣ್ಣಾಗ್ ಕಾಲ್ ಮಾಡಿ ಹೋಗ್ಬೇಕು.
ಅವರೇನೂ ಒಂತ್ತಾರ ಬಿಡಿ ಬಟ್ ನನಗೆ ನನ್ಗ್ ನಮ್ಮಮ್ಮಿ ಇರ್ಬೇಕು‌. ಹ್ಮ್ ಹೂ. ಹಂಗಾಗಿ ಅವರು ಬಂದಾಗ ಹೋಗೋಣ ಅಂತ. ಅಲ್ಲಾ ಬ್ರೊ ಬರ್ತಾರ ನನ್ಗೆ ನನ್ ಅಷ್ಟೆ ನಮ್ಮ ಅಪ್ಪಗೂ ದುಡ್ ಬೇಕ್ ನಮ್ಮಗೂ ದುಡ್ ಬೇಕು ಹಾ ಹಾ
ನಾನ್ ಹೆಂಗಿದ್ರು ಬಾಡಿ ಚೆಕ್ಪ್ ಮಾಡಿಸ್ಬೇಕು ಮತ್ತೆ ಸ್ಪೆಕ್ ಚೆಂಜ್ ಮಾಡಿಸ್ಬೇಕು ಜಾಸ್ತ್ ಇದೆ ಹಾ ಸರಿ ಬ್ರೋ ಮತ್ತೆ ಮಾಡ್ತೀನಿ.
ಸರಿ ಇರೀ ಮತ್ತೆ ಮಾ ಮಾಡರ್ ಮಾಡ್ತೀನಿ.
ಹಾ ಸರಿ